ಹಲೋ
ಏ ಮಾಡ ತೆರೆಮಾ
ಅಪ್ಪಾ ನೀ ಏನ್ ಮಾಡ್ತಿದ್ದೆ
ಸುಮ್ನೆ ಕುಂತ್ಕೊಂದಿನಿ ನೋಡು
ಹೌದ ಊಟ ಇಲ್ಲ ಮಾಡಬೇಕು
ಹೌದಾ
ಹ್ಮ್ ಎಲ್ಲಿದ್ದ ಏನ್ ಸಮಾಚಾರ ಬಾಸ್ ಗೆ ಫೋನ್ ಹಚ್ಚಿದ್ಯಾ
ನೀವಂತತ್ರ ಫೋನ್ ಮಾಡಲ್ಲ ನಾನೆ ಫೋನ್ ಮಾಡ್ಬೇಕಲ್ವಾ
ಎಲ್ಲ ಇಲ್ಲಿ ಸ್ವಲ್ ಬಜಿ ಇದ್ದೀವಿ ಅ ಸರಿಯಾಗಿ ಮಾಡಿಲ್ಲ
ಬಿಜಿಪ್ಪ ನೀವು ಇವಾಗ ನಮ್ ಮರ್ತ್ ಬಿಟ್ಟಿದ್ರ ಈವಾಗ
ಆತರ ಏನಿಲ್ಲಪ್ಪ ಮತ್ ಮಾಡ್ತ ಹೋಗ ಫ್ರೀ ಇದ್ರೆ ನೀವೇ ಮಾಡ್ತರಿ ಮತ್ ಬಾಳ ದಿವಸ ಆಯ್ತು ಈವಾಗ ಮಾಡಿರಾ ಮತ್ತೇನ ಸಮಾಚಾರ
ಸೌಂಡ್ ಬರ್ತದೆ ಏನ್ ಮಾಡ್ತಾ ಇದೀರ ಹ್ಮ ಊಟ ಏನು ಊಟ
ಹಾ ಅ ಏನದು ಬ್ಯಾಳೆ
ರೊಟ್ಟಿನ
ಹ್ಮ್
ಇಷ್ಟ ಮಾಡ್ತಾರ ಬೆಳಿಗ್ಗೆ ಮಾಡಿಸ್ ಕೊಡ್ತಾರ
ಎಲ್ಲ ಬಿಸಿ ಬಿಸಿ
ನಿಂದೇ ಲೈಫ್ ಚೆನ್ನಾಗಿ ನೋಡಪಾಅರಾಮ್ ಬಿಸಿ ಬಿಸಿ ರೊಟ್ಟಿ ಉಣಕ
ಏ ಯಾವ್ ಲೈಫ್ ಗುರು ಎಲ್ಲ ಮಾಡ್ಬೇಕೆಲ್ಲ ಬಾಳ ಕಷ್ಟ ಪಡ್ಬೇಕ ಇವಾಗ
ಮತ್ತೆ ಬಿಸಿ ಬಿಸಿ ರೊಟ್ಟಿಯ ಯಾದ್ರು ತಿಂತಾಇದಿಯಾ ನಾನ್ ನೋಡಿ ಇಲ್ಲಿ ಹೊಲದಲ್ಲಿ ಬಿಸಲಿ ಕೆಲಸ ಮಾಡ್ತಾ ಇದೇನಿ
ಎಲ್ಲ ಮಾಡ್ಬೇಕು ಹೊಲ್ದಾಗಿದ್ರನು ಮಾಡಬೇಕು ಇಲ್ಲಿದ್ರುನು ಎಲ್ಲ ಮಾಡಬೇಕು
ಹ್ಮ್
ಹೌದ
ಮತ್ತೆ ಹೊಲ್ದಲ್ಲಿ ಏನ್ ಹಕೀರ
ಹೊಲ್ದಲ್ಲಿ ಒಂದ್ ನಾಲಕ್ ಎಕರೆ ಇದು ಹಾಕಿದೀನಿ ಹೆಸರು ಹಾಕಿದಿನಿ
ಹೌದಾ ನಮಗು ಚಲ್ ಒಂದು ಕಾರ್ ಇದೆ ಒಂದು ಶಿಫ್ಟ್ ಇತ್ತು ಕಾರು ಕಾರ್ ಯಾರು ತಗೋಂತಾರೆ ಏನ್ ಕೇಳ್ತೀಯಾ ನಿಮ್ಮವರು ಯಾರನು
ಎಷ್ಟು ವರ್ಷ ಆಯ್ತು ಕಾರ್ ತಗೊಂಡ
ಆ ಎರಡು ವರ್ಷ ಆಯ್ತು
ಎರಡು ವರ್ಷನಾ
ಹ್ಮ್
ಎರಡ್ ವರ್ಷ ಅಂದ್ರೆ. ನೀವನ್ ಸೆಕೆಂಡ್ ತಗೊಂಡಿ
ಎಲ್ಲ ಹೊಸ ಶೋ ರೂಮ್
ತಗೊಂಡಿದ
ಹ್ಮ್ ನಾನ್ ಬೇರೆ ತಗೋಕಂತ ಮಾಡ್ತಿದ್ದೇನಿ ಇವಾಗ ಹ್ಮ್ ಕಾರ
ಅಯ್ಯೋ ಅಷ್ಟೊಂದ್ ದುಡ್ದುದಿಯ ನಿಮ್ಮ್ ಹತ್ರ ಥಾರ್ ತಗೋಳಕ್ಕೆ
ಮತ್ತ ಲೋನ್ ಮಾಡ್ಸಬೇಕು ಎಲ್ಲ ಡೌನ್ ಪೇಮೆಂಟ್ ಕಟ್ಟ ಕಟ್ಟಿಗೆಸಿ ಮಾಡ್ಬೇಕು
ಹ್ಮ್
ಹ್ಮ್ ಇದಲ್ಲ ಮುಂದ ಒ ನಾಲ್ವತ್ತು ಎಕರೆ ಇದೆ
ಹ್ಮ್
ಹ್ಮ್
ನಾಲ್ ತಗ್ರೆ ಜಮೀನ್ ಇದೇ
ಹ್ಮ್ ನಾಲವತ್ತು ಎಕ್ರೆ ಜಮೀನು ಇ ದೆ ಹ್ಮ್ ಅದಕ್ಕೆ ತಾರ ಎರಡು ವರ್ಷ ಐತ ತಗೊಂಡ ಇದಕ್ಕೆ ಇದು ತೊಗೋಬೇಕ ಅಂತ ಬಾಳ ಆಸೆ ಇತ್ತು
ಹ್ಮ್
ಅದಕ್ಕೆ ಕಾರಾರನ್ನು ತಗೊಂಡವರು ಇದ್ದರು ನೋಡಿರಿ ಮತ್ತು ಅದಕ್ಕೆ ಮಾರಿಬಟ್ಟು ತಾರ ತಗೋತೀನಿ
ಹೌದಾ ಆ
ಹ್ಹ್ಹ್ಹ್ಉ
ಹಾಗಾದ್ರೆ ಕೇಳತೆನಿ ತೊಗೊ ಯಾರಿಗಾದರೂ ಬ್ರೋಕರ್ ಇದಾರೆ ನಮ್ಮ ಫ್ರೆಂಡ್ ಒಬ್ಬರು
ಹು ಟಕ್ ಟಕ್ ಟಕ್ ಟಕ್ ಹಾ ಹ್ಮ ನೋಡಿ ರೇಟ್ ಹೇಳಿಬುಡಮ್ ಹಂಗೆ ಕೇವಲಕ್ಕೆ ಐಕಸ್ ನಾನು ಫೋನ್ ಹಾಕ್ತು ಅವ್ರ ನನ್ನ ನಂಬರ್ ಕೊಡು
ಬೇಟಿ ಎಷ್ಟಿಗೆ ಮಾರ್ತರಿ ನೀವ ಹೇಳಿ ಅಂದಾಜು ದುಡ್ಡು
ಅದು ಲೋನ್ಗಿನ್ ತಗೊಂಡ ಎಲ್ಲ ಒಂಬತ್ತುಡಿ ತಗ ಬಂದದ
ಹ್ಮ್
ಅದಕ್ಕೆ ಈಗ ಹೊಗ ಏನೋ ಒಂದು ಒಂದೊಂದ್ ದಿವ್ಸನ ಗ್ಯಾರೇಜ್ಗೆ ಹೋಗಿಲ್ಲ
ಹ್ಮ್
ಹ್ಮ್ ಒಂದ್ ಕೆಲ್ಸನ ಆಗಿಲ್ಲ ಅದಕ್ಕೆ ಗಾಡಿ ಅಲ್ಲ ಕಂಡೀಷನ್ ಇದೆೆ
ಹೌದಾ ಕಂಡೀಷನ್ ಇದೆ ತಾನೇ
ಹು ಆದದೆಲ್ಲಾ ಎಲ್ಲ ಕಂಡೀಷನ್ ಇದೆ
ಕಂಡೀಷನ್ ಅಂದ್ರೆ ಮತ್ತೆ ನೋಡತಿನಾಳ ನೀವ ಒಂದ್ ರೇಟ್ ಹೇಳಿ ಈ ರೇಟ್ ಅಂತ ಹಾಗಾದ್ರೆ ಫೋನ್ ಹಚ್ಚತನ ಅವನು
ಹು ಮ್ಮ್ಮ್ ಆರುವರಿ
ಅರೂವರಿ ಎರಡು ವರ್ಷ ಆಯ್ತು
ಪ್ಚ್ ಹು ಪ್ಚ್ ಅದು ವಡೆ ಜಾಸ್ತಿ ಯೂಜೆ ಮಾಡಿ ಅಲ್ಲದು
ಹು ಎಲ್ರು ಹಾಗೆ ಹೇಳವರು ಮತ್ತೆ ಮಾರೋರೋ ಯಾರಾದ್ರೂ ಹೇಳ್ತಾರಾ ಗಾಡಿ ಜಾಸ್ತಿ ಹೊಡದಿದೆ ಅಂತ
ಇಲ್ಲ ಅಲ್ಲೇ ಇದು ಇರ್ತರ ಮೀಟರ್ ಲೆಕ್ಕ ಎಲ್ಲ ರನ್ನಿಂಗ್ ಹೊಡಿದ್ದು ಹು ಗೊತ್ತ ಹೌದ ಬೇಕಿದ್ರ ಅಲ್ಲೆ ನೋಡ್ಕೊಳ್ಳಿ
ಹೌದಾ ಅಣ್ಣಾ ಹು ನೋಡೋಣ ಅಂದ್ರೆ ಆರ್ ಲಕ್ಷನೆ ಜಾಸ್ತಿ ಆಗತ್ತಪ್ಪಾ
ನೋಡಿ ಅದೊಂದು ರೇಟ್ ಕೇಳಿ ಮತ್ತ ಅವರು ಅವರೇನು ಪ್ಚ್ ಟಕ್ ಹಳೆ ವರ್ಷದ ಗಾಡಿ ಅಲ್ಲ ಅದೆ ಕೇಳ್ತೇರೋದು.
ಹೌದಾ ಆ ಆಯ್ತ್ ನಿಮ್ದನಾ ಯಾವ್ದು ಬೇರಾರ್ದ ಆಗ್ಬೇಕಾ ಸ್ವಂತ ನಿಮ್ಮದೇನಾ ಸರಿ ಕೇಳತೀನಿ ಹಂಗಾದ್ರೆ
ಹು ಟಕ್ ಪ್ಚ್ ಹು ಹ ಕೊಡ್ತೀವು ರೇಟ್ ರೇಟ್ ಮಾಡ ಇಲ್ಲಾ
ಹು ಉ
ಹು ಟಕ್ ಟಕ್ ಹು
ಅ ಯಾ ಒಂದಾ ಇವಾಗ ಆರ ಹೇಳಿದ್ರ ಅಂದ್ರೆ ಒಂದ ನಾಲ್ಕ ಲಕ್ಷ ಕೊಟ್ಬಿಡಿ
ಹು ನಾಕ್ ನಾಕುವರಿ ತಗೋರಲ್ಲ ಟಕ್ ಟಕ್
ಅದನ್ನ ನಂಗೆ ಕೊಟ್ಬಿಡು ಮತ್ತೇನು
ಲೋನ್ ಗಿನ್ ಬಾಳ್ ದಿವಸ ಇತ್ತು ಹೂ ಹ ಎಲ್ಲಿದ್ದಾರೆ ಏನ್ ಸೌಂಡೇ ಬರ್ತಿಲ್ಲ ಬಾಳ ಗಾಳಿ ಸೌಂಡ್ ಬರ್ತಿದೆ
ಕೆ ಹೊಲ್ದಲ್ಲಿ ಇದೇ ಏ
ಟಕ್ ಟಕ್ ಹೌದಾ ಟಕ್ ಟಕ್
ಜಮೀನು ನೋಡ್ಕೊಂಡ ಹೋಗೋಕ್ ಬಂದಿದ್ದೆ ಜಮೀನು
ಟಕ್ ಟಕ್ ಹ್ಹಾ ಹ್ಹಾ ಹ್ಹಾ ಮತ್ತೇನ್ ಊಟ ಆಗಿತ್ತಲ್ಲ ಹೌದು ಊಟ ಊಟ ಮಾಡ್ತೇರಾ ನೀವು ನಿಮ್ಮದು ಆಯ್ತಾ
ಆಗತಿದೆ ಇನ್ನು ಹೊಲ್ದಲ್ಲಿದ್ದೀನೆ
ಹೌದಾ ಮಾಡಬೇಕಿಲ್ಲ ಮತ್ತೆ ಹೊಟ್ಟಿ ಅನ್ನ ಇದ್ರೆ ಹೊಟ್ಟಿ ಊಟ ಇದ್ರೇನೆ ಮುಂದೆ ಕಲ್ಸ ಸ ಆಗುತ್ತೆ ಇಲ್ಲಂದ್ರೆ ಇಲ್ಲ
ನೀ ಹೇಳೋದು ಕಖರೇನೆ ಅಂದ್ರೆ ಸ್ವಲ್ಪ ಕೆಲ್ಸ ಇದೆ ಇನ್ನೊಂದ್ ಚೂರು ಇದೆ ಇನ್ನೊಂದು ಒನು ಆಫ್ ಆನ್ ಅವರ್ ಅಲ್ಲಿ ಆಗುತ್ತೆ
ಹೌದಾ
ಅದಾ ಕೆಲ್ಸ ಮುಡ್ಕೊ ಮಾಡ್ಕೊಂಡ್ ಹೋಗ್ಬೇಕು
ಹ್ಮ್ ಹ್ಮ್ ಹ್ಮ್ ಅಪ್ಪ ಅಮ್ಮರೆ ಎಲ್ಲಾ ಆರಾಮಿದಾರ
ಆರಾಮಪಾ ನೀವ್ ಆರಾಮ ಅಲ್ಲಿ ಆರಾಮ್ ಇದದಾರ ಎಲ್ರು
ಹೂ ಎಲ್ಲರೂ ಆರಾಮ ಇದಾರ
ಹ ಹೌದಾ
ಹೂ
ನಿಮ್ದು ಜಮೀನ್ ಇದ್ಯಾ ನಿಮ್ದು
ಮೂವತ್ತು ಲಕ್ಷ ಮೂವತ್ತು ಎಕರೆ ಇದಲ್ಲ
ಬಾಳಪ್ಪ ನೀವು ತುಂಬಾ ಅದರ್ಭ ಶ್ರೀಮಂತರು ಇವಾಗ
ಹ ಮಾಡ್ಬೇಕಾದ್ರೀ ಎಲ್ಲ ಅವಾಗೆಲ್ಲ ಭಾಳ ಕಷ್ಟಪಟ್ಟಿವಾರಿ ದುಡ್ದಿವವಿ ನಾವು
ಹೂ
ಹಂಗೆ ದುಡದವಿ ಕಷ್ಟ ಪಾಟ್ ಹೂ ಕಷ್ಟ ಪಡಬೇಕು ರೋ ಕಷ್ಟಪಟ್ಟ್ರನೇ ಸಿಗೋದು
ನಮ ಜಮೀನ್ ಎಲ್ಲ ಕಾಣೋಣ ನಮ್ದು ಜಾಸ್ತಿ ನಮ್ದು ಬೇರೆಯರ್ದು ನಾವು ಗೆಣಿಗೆ ಹಾಕೋದು ಜಮೀನು ಹೂ ನಮ್ದೇ ಅಂತ ಸ್ವಂತ ಜಮೀನೀಲ್ಲ ಬೇರವ್ರ ಜಮೀನ್ ಹಾಕೊಂತೀವಿ ಎಷ್ಟು ದುಡ್ಡುಗ ಅಂತ
ಹ್ಮ್ ಹ್ಮ್ ಹ್ಮ್ ಎಷ್ಟ ಕಾ ಕುಂತರ
ಅಂದ್ರೆ ಒಂದ್ ಎಕರೆಗೆ ಒಂದ ವರ್ಷಕ್ಕೆ ಇಷ್ಟ ಅಂತ ದುಡ್ಡು
ಹು
ಅದ್ರ ಮೇಲೆ ನಾ ಹಾಕೋದು
ಅದೇ ಅಂದ್ರ ಎಷ್ಟು ಎಷ್ಟ ಆಗೋದು ಈವಾಗಿಂದ ಎಷ್ಟ ಹಾಕಂಟ್ರ
ಹಾ ಇವಾಗ ಒಂದ್ ನಾಲ್ಕಕ್ ಎಕರೆ ಇದೆ ನಾಲ್ಕಕ್ ಎಕರೆ ಅಂದ್ರೆ ಐವತ್ತು ಸಾವಿರ ಕ ಹಾಕೊಂತಿದವಿ
ಹೌದ ಅಂದ್ರೆ ನೀರಾವರಿ ಯಾವ್ದ ಇಲ್ಲವಾ
ನೀರಾವರಿ ಇದೆ ಅಂದ್ರೆ ಬಿಡ್ಬೇಕಲ್ ನೀರ್ ಯಾರ ಬಿಡ್ತಾರ
ಹೌದೌದು ಅದ ಕನಕ ಅಂತ ಮಾಡಿಬಿಟ್ಟಿದ್ದಾರೆ ಒಂದ್ ಹದಿನೈದು ದಿವ್ಸ ಬಿಡೋದು ಒಂದ್ ವಾರ ಗ್ಯಾಪ್ ಮಾಡೋದು
ಇದೆ ನೀರಿದೆ
ಹ್ಮ್ ಹ್ಮ್
ಯಾರ ಬಿಡಕಬೇಕು ಅದೆಲ್ಲಾ ಬಿಡಕ್ ಆಗೆತೆ ಅಲ್ಲ ನಮ್ ಕೈಲ್ ಬಿಡಕ್ ಆಗಲ್ಲ
ಹೌದೌದು
ಹ್ಮ್ ಹ್ಮ್ ಹ್ಮ
ನೋಡಿ ಮತ್ತು ನಮ್ಮ ಕಡೆ ಮಾಡ್ತೀರಿ ಏನ್ ನೋಡಿ ಮತ್ತು ಇಡಿಸಕೊಡ್ತೀವಿ
ಹಾ
ಹ್ಮ್ ಇದೆ ಭಾಳ ಭಾಳ ಕೀತಾಗ ಯಾರೋ ಮಾಡ್ತೀರ ನಂ ಹ್ಮ
ಹ್ಮ್
ಇದೆ ನೋಡೇ ಇದೆ
ಯಾವತರ ರೇಟ್ ಜಾಸ್ತಿ ಇಲ್ಲ ಅಂತ.
ಅದ ಸೇಮ್
ಸೇಮಾ
ಹ್ಮ್
ಯಾವ ಭೂಮಿ ಇದೆ ನಿಮ್ಮಲ್ಲಿ ಎರೆ ಭೂಮಿ ಇದೇನಾ ಏನು
ಎರೆ ಭೂಮಿ ಅಂದ್ರೆ ಇವ ಇದೆ ನೋಡ ಜಾಸ್ತಿ ನಿರಾವರಿ
ನೀರಾವರಿ ನಾ ನಿಮ್ದು
ಹ್ಮ್
ನೋಡೋಣ ಈ ವರ್ಷ ಅಂತ್ರ ಆಗಲ್ ಇವಾಗಲ್ಲ ಆಗತೆ ಮುಂಗಾರು ಮಳೆ ಬಂದ್ ಆಯ್ತು.
ಹ್ಮ ಹ್ಮ
ಮುಂದಿನ ವರ್ಷ.
ಓಕೆತ ನಡತ ನೀವ ಹಂಗಂತರಂಗ.
ಹ್ಮ್ ಇವಾಗಿ ಕೇಳಕೊತ್ತಿವಿ ಮುಂದ್ ವರ್ಷ ಅಲ್ಲೇ ಬರ್ತೀವಿ ಅಲ್ಲೇ ಮಾಡ್ತೀವಿ ಅಂತ.
ಮುಂಬತ್ತೂರ್ ನೀ ಮರ ನಾನ ಫೋನ್ ಹಚ್ಚರಿ
ಹ್ಮ್
ಹ್ಮಞ ಫೋನ್ ಹಚ್ಚರಿ ನಾನು ಮಾತಾಡ್ತೀನಿ ಆಮೇಲೆ ಅವರಿಗೆ
ಹೌದಾ
ಬರ ಟೈಮೆ ಫೋನ್ ಕರೇ
ಫೋನ್ ಹಚ್ಚ ಫೋನ್ ಎತ್ತಪ್ಪ ನೀನ್ ಫೋನ್ ಎತ್ತಲ್ಲ ನೀನು.
ಬಿಜೆತ್ನಲ್ಲ ಅದಕ್ಕೆೇತ್ತಕ್ಕಾಗಲ್ಲ.
ಯವ ನೀವೆಲ್ಲಾ ಬಿಸಿ ಪರ್ಸನ್ ನೀವೆಲ್ಲ
ಏನ್ ಮಾಡ್ತಯ ಮತ್ ಮಾಡ ಇರ್ಬೇಕಾಗತ್ತ ಬಿಜಿ.
ಏನಪ್ಪಾ ನಮ್ಗೆ ಸಮಯ ಕೊಡ್ಬೇಕು ಯಾರ ಸಮಯ ಕೊಡ್ತಾರ ಅವ್ರರು ಸಮಯ ಕೊಟ್ಟು ಮಾತಾಡ್ಬೇಕು ಯಾರ್ ಸಮಯ ಕೊಡಲ ಅವರಿಗೆ ಸಮಯ ಕೊಡಲಾರದ ಮಾತಾಡ್ಬೇಕು.
ನಾ ಲಾಸ್ಟ್ ಈಗ ತಪ್ಪ ಆಯ್ತ ಅಂತ ತಿಳ್ಕ ನಾನೇಳ್ತಂತ ಯಾಕಂದ್ರೆ ಇವಾಗೆ ಬ ಬಿಜಿ ಟೈಮ ಅಲ್ಲಿ ಯಾವ ಫೋನ್ ಯತ್ತಕ್ ಹೋಗಲ್ಲ ನನ್ ಜಾಸ್ತಿ ಕೆಲ್ಸದಾಗಿದ್ರೆ. ಹ್ಮ್ ನಂಬಲಿತ ದ್ರಷ್ಟತ. ಅದ ಫೋನ್ ನಂಬರ್ ಇರೋದಲ್ಲ. ಹುಡೂರು ಆಟ ಆಡ್ಕಂತ ಅವರು ನಮ ಬಂದ. ನಮ್ಮ ಆಭಕ ಅವ್ರ ತಗೊಂಡ ಹೋಗಿರ್ತಾರ
ಹೌದಾ
ಹ್ಮ್
ಹ್ಮ್ ಮತ್ತೆ ಏನ್ ಮಾಡ್ತಾ ಇದೆ.
ಮತ್ತ ಏನ ಇಲ್ಲ ನೋಡು ಯಾವಾಗ ಬರ್ತೀ ನೀನು ಅಯ್ಯೋ ಯಲ್ಲೆರ ಹೋಗ್ಬೇಕ್. ಇವಾಗ ಬಾಳ ದಿವಸಕ್ಕೆ ಇವತ್ತು ಬ ಫ್ರೀ ಇದ್ದೀನಿ.
ಎಲ್ಲಿಗೋಬಕ.
ಎಲ್ಲಾದ್ರ ಹೊರಗಡೆ ಹೋಗ್ ಬರಬೇಕ ಬಾಳ ದಿವಸಕ್ ಫ್ರೀ ಇದೀನಿ ಬರೀ ಡೈಲಿ ಕೆಲಸ ಕೆಲಸ ಅಂತ ಆಗಿಬಿಟ್ಟದ.
ಹಾ ಏನ್ ಕೆಲ್ಸ ಮಾಡದು ನೀವು.
ಹ್ಮ್ ಅದೇ ಏನ್ ಮಾಡ್ತಾರ ಮತ್ತ ಅದ ಹೊಲದಾಗ ಕೆಲ್ಸ ಅದ ಬೀಜ ಹಾಕಿವಿ. ನೀರ್ ಕಟ್ಟೋದು ಮತ್ತೆ ಅವೆಲ್ಲ ಹೊಸ ಹೊಲ ಎಲ್ಲ ಕ್ಲೀನ್ ಮಾಡೋದು.
ಹ್ಮ್.
ಅವೇ ಆಗಿಬಿಟ್ಟಿದವ್ ಬಾಳ.
ಇಲ್ಲ ಮತ್ತೇಏನಾದ್ರು ಬಿಸ್ನೆಸ್ ಮಾಡ್ತೀರಾ ಅನ್ಕೊಂಡೇನು.
ಬಿಸ್ನೆಸ್ ಅನ್ನಕ್ ಏನಿಲ್ಲ ಬೇರೆದು ಏನ್ ಮಾಡ್ಸಲ್ಲ ಅದೇ. ನಮ್ದ ಇದೇ ಬಿಸ್ನೆಸ್ ಹೊಲದ್ದು.
ಹೌದಾ.
ಹ್ಮಞ.
ಹ್ಮ್ ಹ್ಮ್.
ಸರಿತವಪ್ಪಾ ಊಟ ಮಾಡಕ ಹೊಂಂತೀನಿ ಊಟ ಮಾಡಿ ಹಸಾತಿನ ನಿನ್ಗ.
ಹಾ ಸರಿ ಓಕೆ.
ಹ್ಞೂ ಸರಿ ಸರಿ.